ಯವ
ಅಲೋ ಅಣ್ಣ ಏನ್ ಮಾಡ್ಕತೀರಾ
ಏನಿಲ್ಲ ಮ್ಮಚಾ ಊಟ ಆಯ್ತಾ
ಹಾ ಊಟ ಆಯ್ತು ನೀಮ್ಮದ ಊಟ ಆಯ್ತಾ
ಆಯತು
ಎಲ್ಲಿರೋದು ನೀವೀಗ ಪ್ರೆಸೆಂಟ್
ನಾವು ಹೈದ್ರಾಬಾದ್ ಸಿಟಿಯಲ್ಲಿ
ಹೈದ್ರಾಬಾದ್ ಅಲ್ಲ ಇದಿದ್ದಾ ಏನ್ ಮಾಡ್ತೀರಾ ಅಲ್ಲಿ ಕೆಲ್ಸ
ನಾವ ಹಾ ನಾವು ಡ್ಯೂಟಿ ಮಾ ನಾವು ಡ್ಯೂಟಿ ಮಾಡ್ತೀವಿ ಹಾಸ್ಪಿಟಲ್ ಅಲ್ಲಿ ಹೊಟ್ಟೆ ರಾವತ ಫನ್ ಮಾಡಲ್ಲಗ
ಹಾಸ್ಪಿಟಲ್ ಹಾಸ್ಪಿಟಲ್ ಡ್ಯೂಟಿ ಮಾಡ್ತಾರಾ ಹಾ ಯಾವ್ದೀ
ನಮ್ದು ನರ್ಸಿಂಗ್ ನರ್ಸಿಂಗ್ ಸ್ಟಾಕ್ ನಮ್ದು ಇದು ಬಿ ಎಸ್ ಸಿ ನರ್ಸಿಂಗ್ ಕಂಪ್ಲೀಟ್ ಆಗೈತೆ ನಮ್ಮದು
ಬಿ ಎಸ್ ಸಿ ನರ್ಸಿಂಗ್ ಕಂಪ್ಲೀಟ್ ಆಯತಾ ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕದ ಬಿ ಎಸ್ ಸಿ ಕಂಪ್ಲೀಟ್ ಮಾಡ್ಬೇಕಂದ್ರೆ
ಫಸ್ಟ್ ಪ್ರೊಸೀಜರ್ ಏನು ಇಲ್ಲಬ್ರು ಬರೇ ಸೆಕೆಂಡ್ ಪ್ಯೂ ಕ್ಲಿಯರ್ ಮಾಡ್ಕೋಬೇಕು ನೀಟ್ ಅಪ್ಲಿಕೇಶನ್ ಹಾಕ್ಬೇಕು ಸಿ ಇಟಿ ಮ
ಅದು ನೀಟ್ ಬರ್ಬೇಕಾ ಅದಕ್ಕೂ
ಇಲ್ಲ ನೀಟ್ ಇಲ್ಲ ಸಿೀಟಿ ಬರ್ಬೇಕ ಅದಕ್ಕೆ
ಹಾ ಸಿಟಿ ಮ ರ್ಯಾಂಕಿ್ ಡಿಸೈಡ್ ಮಾಡ್ತಾರಾ ಹ್ಮ್ ನಿಂದೆಷ್ಟ ಇತ್ತು ರಂಕಿಂಗ್
ನಮ್ದು ಫೋರ್ ಡಬಲ್ ನೈನ್ ಇತ್ತು
ಟಾವಲ್ಲಲ್ಲ ಹಂಗೆ ಬರ್ತಾ ರ್ಯಾಕಿಂಗ್ ಇಷ್ಟು ಏಗ್ ನೀವು ಟಾಪರ್ ಇದ್ದೀರಲ್ಲಾ ಬಿ ಎಸ್ ಸಿ ಹಾ ಸೀಟ್ ಎಲ್ಲಿ ಟಾಪರ್ ಇದಾರಲ್ಲಾ ನಾ ನಾ ಸಾವಿರ ಒಳಗೆ ಬಂದಿದ್ದದ್ರ
ಆಪರ್ ಅದು ಏನು ಮಾಡ್ತೀರಾ ಬರು ಒಂದು ಸ್ವಲ್ಪ ಸೀಟಿಯಲ್ಲಿ ಹಗೆ ಒಂದು ಸ್ವಲ್ಪ ಆಯ್ತು ನನ್ನದು ಒಂದು ಸ್ವಲ್ಪ ಲಾಸ್ಟ್ ಟೈಮಲ್ಲಿ ನಮ್ಮ ಅಜ್ಜಿ ಸರಿ ಹೋದ್ಲು
ಅಲ್ಲ ಅಲ್ಲ ಅಜ್ಜಿ ಸರಿ ಹೋದನ್ ಚೆನ್ನಾಗೇ ಮಾಡಿದರ ಒಂದು್ ನಮ್ದ ಎಷ್ಟು ಬಂದತ್ತು ಗೊತ್ತಾ ನಮ್ ದೋಸ್ತ್ ಬಂದಿದ್ದ ಸೀಟಿ ಒಂದು ಒಂದ್ ಲಕ್ಷ ಮೇಲೆ ಬಂದು ಆದ ನೀ್ ಯಾಕ್ ಸಂದ್ರೆ ನೀ್ ಆತ ಹಲ್ಲಿ ಅಂದ್ರ ಬೇರೆ ಬೇರೆ ಹ ಹ್
ಬ್ರೋ ನಾನು ಇದು ಸೆಕೆಂಡ್ ವ್ಯಥಲ್ಲಿ ಕೋರ್ಸ್ ಮಾಡಿದ್ದೇ ನ ನಾ ಬಿ ಎ ನಾ ಬಾಳ್ ಕಡೆ ಡಿಸ್ಟ್ರಿಂಕ್ಷನ್ ಮಾಡಿದ್ದು ನಾನು ನಮ್ಗ ಯಾದಗಿ ಡ್ಟ್ರಿಕ್ ನಾನೇ ಟಾಪ್
ಹ್ಮ ಅಲ್ಲ ಅಂದ್ರ ನೀವು ಏನ್ ಇಷ್ಟ ಆಯ್ತಾ ಆ
ಹಾ ನನ್ಗೆ ಎ ಎಂ ಬಿ ಎಸ್ ಮಾಡೋದೇ ಒಂದ್ ಸ್ವಲ್ಪ ಮನೆ ಪ್ರಾಬ್ಲಮ್ಸ್ ಬರೋಣ ಹಂಗಾಕಿ ಹಿಂದ ಸ ಸರದಕೊಂಡು ಬಿ ಎಸ್ ಸಿ ನರ್ಸಿಂಗ್ ಟ್ರೈ ಮಾಡಿದೆವು ಅದು ಆಯ್ತು ಅದು ಗೌರ್ಮೆಂಟ್ ಆಯ್ತು ನಂದು ಸೀಟ್ ಸೀಟ್ ಕಾಲೇಜ್ ಫೀಸ್ ಟು ಲಾಕ್ಸ್ ಆಯ್ತೆ ನಮ್ಗೆ ಒನ್ ಲ್ಯಾಕ್ ತೋಗ್ತಾರ ಪರ್ ಇಯರ್
ಹಾ ಅಂದ್ರೆ ಗವರ್ನಮೆಂಟ್ ಸೀಟ್ ತಾನೇ ನಿಂದು
ಈಗ ಟು ನಂದು ಬಿ ಎಸ್ ಸಿ ನರ್ಸಿಂಗ್ ಕಂಪ್ಲೀಟ್ ಆಯ್ತು ಈಗ ಸ್ವಲ್ಪ ಏನ ನಾವು ಇಷ್ಟು ವರ್ಷ ಹಾಕಿದೆ ಅಲ್ಲ ದುಡ್ಡನ್ನು ಒಂದ್ ಸ್ವಲ್ಪ ಪರಿಟನ್ ತಗೋ ನಾವು ಈಗ ಮತ್ತೆ ಡ್ಯೂಟಿ ಮಾಡ ತಿದ್ವಿ ಅಷ್ಟೇ ಬಿ ಎಸ್ ಸಿ ನರ್ಸಿಂಗ್ ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಫೋರ್ಟಿ ತೌಸಂಡ್ ಕೊಡು ಕೊಡ್ಲ ಆತಿದ್ದಾರೆ ನನ್ಗೆ
ಹಾ ಡ್ಯೂಟಿ ಎಷ್ಟು ಬರುತ್ತೆ
ಎರಡನೇ ವರ್ಷ ಚಾಲ್ತಿ ನಂದು
ಹ್ಮ ಹ್ಮ ಹೇಳೋ
ಹಾ ಕೆೇಳಸ್ತಾಯಿದಿಯ
ಹ ಕೇಳ್ತಾಯಿದೆ ನಿಮ್ಗೆ ಕೇಳ್ಸ್ತಾ ಇದ್ದಾ ಈಗ ಚೆನ್ನಾಗಿ ಕಳಿಸ್ತಾದ
ಯಾರು
ನಮ್ಸ ಇರ್ತಾರೆ ಅವರು ಅವ್ರು ಕೂಡ ಇ ಚೆನ್ನಾಗಿ ದುಡಿತಾ ಇದಾರೆ ಅವರು ಒಂದು ಒನ್ ಅವರ್ ಹ ಇಲ್ಲಿ ನಮ ದೋಸ್ರ ಇದಾರೆ ಒಂದ್ ಹತ್ತು ನಿಮಿಷಕ್ಕೆ ಒಂದ ನೂರು ರೂಪಾಯಿ ಕಳತಾ ಇದ್ದಾರ ಅವ್ರ ನನ್ ದೋಸ್ರು ನೂರು ರೂಪಾಯಿ ಕಳಿಸ್ತಿದ ಹತ್ನ ಹೆಂಚದಲ್ಲಿ
ಹೌದಾ ಅಂತದೇನು ಸ್ಕೀಮ್ ನಮಗೆ ಒಂದ್ ಸ್ವಲ್ಪ ಹೇಳಿ
ಏ್ ಚೆನ್ನಾಗೈತಿಯ ನೀನು
ಹೌದಾ ನಮಗೆ ಗೊತ್ತಿದ್ದಿಲ್ಲ ಬಿಡುಬ್ರು
ಹಾ ಎಲ್ಲಿ ತಬ ನೀ ಇ ನೀವು ಚೆನ್ನಾಗಿ ಕಳಸ್ತಿದ್ರ ದನಿ
ಏ ನಮ್ದೇನ್ ಬರ ಫೋರ್ಟಿ ತೌಸಂಡ್ ಸಲ್ರಿ ನಮ್ದು
ಫರ್ಟಿ ೌಸಂಡ ಗವರ್ಮೆಟ್ ಜಬ ಇರ
ಹೇ ಇಲ್ಲ ಬ್ರೋ ನಮ ಗೌರ್ಮೆಂಟ್ ಜಾಬ್ ಐತಂದ್ರೆ ಮಂತ್ಲಿ ಏ್ಟಿ ತೌಸಂಡ್ ಇಲ್ಲಿಕ್ ಒನ್ ಲ್ಯಾಕ್ ಇವ ಮತ್ತೆ ಗೌರ್ಮೆಂಟ್ ಆದ್ರೆ ಹ
ಹದದು ನೀ ನಂಬಲ್ಲಿ ಅಂದ್ರ ನಿಮ್ದ ಯಾಲಿ ಹೈದ್ರಾಬಾದ್ ಅಲ್ಲಿ ಕೆಲಸ ಮಾಡ್ತಿದ್ದಾರಲ್ಲಾ ನಿಮ್ಗೆ ಗೊತ್ತಾ ಉದಾ ನಟಗ
ಹಾ ಸ ನಾನು ಅ ಕಡ್ ಸೇಡ್ದವನ ಯಾದ್ಗಿರದವನು ನಾನು
ಅಬ್್ದಿ ಇರ್ದವರಾ ಅಂದ್ರೆ ನಮ್ದಲ್ಲಿ ಬಿದಾರ್ ಅಂತ ಇತಲ್ಲಾ ಅಲ್ಲಿ ಕೂಡ ಏನಾಯ್ತ ಗೊತ್ತಾ ಎಂಬತ್ತು ಇ
ಏನಂದ್ರೆ
ಬೀದಾರ್ ಬೀದಾರ್ ಗೊತ್ತಲ ಮತ್ತ ಹಾ ಬೀದಾರೆ ಬೀದರ್ ಅಲ್ಲಿ ಕೂಡ ಈಗ ನೋಡಿ ನೀವು ನೀವು ಪ್ರೈವೇಟ್ ಕೆಲಸ ಮಾಡ ಹಲವತ್ತು ಸಾವಸರ್ತತಾರಲ್ಲ ಆದ್ರೆ ನಮ್ಮಲ್ಲಿ ಹೆಂಗಿಲ್ಲ ಯಾಮ್ ಬಿ ಬಿಸ್ ಮೂಗುಧ್ರುನು ಗೌರ್ಮೆಂಟ್ ಅಲ್ಲಿ ಕಕೆಲಸ ಮಾಡ ಹ್ಮ್
ಯಾರಿಗ್ ಬೀರ್ದರ್ಲ್ಲಿ ಕೊಡ್ತ
ಹಾ ಬೀದರ್ ಅಲ್ಲಿ ಕೊಡ್ತಿದ್ರು
ಹಾ ಹಾ ಪ್ರೈವೇಟ್ ನಲ್ಲಿ ಪ್ರೈವೇಟ್ ನಲ್ಲಿ ಮಾಡತಿದ್ದಾರ ಏನ ಗೌರ್ಮೆಂಟ್ ಐತೆ
ಗೌರ್ಮೆಂಟ್ ಅ ಕೂಡ ಮಾಡಿದರ ಅಷ್ಟೇ ಕೊಡ್ತ್ರೇ
ಹಾ
ಅಂದ್ರೆ ಗೌರ್ಮೆಂಟ್ ಅಲ್ಲಿ ಮಾಡಿದ ಅಷ್ಟೇ ಬರುತ್ತೆ ನೀವು ಬಿ ಎಸ್ಸಿ ನರ್ಸಿಂಗ್ ಆದ್ರೂನು ಬಿ ಎಸ್ಸಿ ನರ್ಸಿಂಗ್ ಆದ್ರು ಎಂಬತ್ ಸಾವಿರ ರೂಪಾಯಿ ಕೊಡ್ತಾರೆ ಅಂದ್ರೆ ನಿಮ್ದೇ ಚಲೋ
ಅವನು ಎಂ ಬಿ ಬಿ ಎಸ್
ಏ ಹಂಗೆ ಹೆಂಗಗೆ ಕೊಡತಿದ್ದಲ್ಲ ಬ್ರೋ ನಮ್ ಸೈಡ್ಗೆ ಬಾ ಅಂತ ಹೇಳು ನಾನು ನೋಡ್ಕೋತೀನಿ ಇಲ್ಲಿ ನಾನು ಯಾದ್ಗೀದವ್ನೇ ಆದ್ರೆ ಬಟ್ ನಾ ಇಲ್ಲಿ ಗೋರ್ಮೆಂಟ್ ಕಾಲಲ್ಲಿ ನಾನ ಕಾಲೇಜ್ ಮಗಿತ್ತು ಎಸ್ ಎಲ್ ಟಿ ಅಲ್ಲಿ ಹಿಡ್ದು ನಾನು ಇಲ್ಲ ನ ಸಲಾಪುರ್ ಅಲ್ಲಿ ನಮ್ಮ್ ರಿಲೇಟ್ ಸ ಇರ್ತಿದ್ರು ನನ್ಗೆ ಹೈದರಾಬಾದ್ ಗೆ ಶಿಫ್ಟ್ ಮಾಡಸಿದ್ರು ನಾ ಇಲ್ಲಿ ಮಾಡ್ಲಾತಿದ್ದೇನೆ ಇಲ್ಲಿ ಏ ಕೆ ಹಾಸ್ಪಿಟಲ್ ಅಂತ ಐತೆ
ಹಾ
ಹೇಳಿ ಬ್ರೋ ಹಂಗೇನಿಲ್ಲ ನಮ್ಮವರೇ ನೀವು ಬೇರೆದವರ ಅಲ್ಲಾ
ಹಾ ಹಾ ಅಲ್ಲಿ ನೀವು ಫ್ಯಾಮಿಲಿ ಅಂದಬೇಕ ಬೇರೆ ಯಾರು ಗೊತ್ತಿದೆ
ನಾ ಎಲ್ಲ ನೋಡ್ಕೋತೀನಿ ಬಾ ಅಂತೇಳು ಮಚ್ಚ ಏನಾಗಲ್ಲ ಒಂದು ಫೋರ್ಟಿ ತೌಸಂಡ್ ಸ್ಯಾಲ್ರಿ ಅಂದ್ರೆ ನಾ ಈಗ ಪ್ರೆಸೆಂಟ್ಗೆ ಒಮ್ಮಲ್ಗೆ ಫೋರ್ಟಿ ತೌಸಂಡ್ ಕೊಡೋಕ ಹೇಳ ಹೇಳೋಕ ಆಗಲ್ಲ ನಮ್ಮ ಸರ್ಗೆ
ಅಲ್ಲ ಬಿ ಎಸ್ಸಿ ನರ್ಸಿಂಗ್ ಅವ ಎಂ
ಹಾ ಹಾ ಹಾ ಎಮ್ ಬಿ ಬಿ ಎಸ್ ಕಂಪ್ಲೀಟ್ ಆದ್ರೂ ಈಗ ಅವರು ಅವ್ರಿಗೆ ಇದು ಹಾಕಿದಾರಾ ಈಗ ವೆಕೆನ್ಸಿಯಲ್ಲಿ ಪ ಪಿ ಜಿ ಪಿ ಜಿ ಹಾಕಿದಾರಾ ಪಿ ಜಿ ಗೆ ಪ್ರಾಕ್ಟಿಕಲ್ಗೆ ಹಾಕಿದಾರಾ
ಹಾ ಪ್ರಾಕ್ಟೀಕಲ್ ಪ್ರಾಕ್ಟೀಸ್ ಮಾಡ ಇನ್ನು ಐತಿ
ಹೌದಾ ಪ್ರಾಕ್ಟೀಸ್ ಅಂದ್ರೆ ಇನ ಅವ್ರಗ ಏನು ನಾಲೆಜ್ ಇರಲ್ಲ ಬರೇ ಥೇರಿ ನಾಲೆಜ್ ಇರತ್ತೆ ಪ್ರಾಕ್ಟೀಸ್ ಪ್ರಾಕ್ಟಿಕ್ ಪ್ರಾಕ್ಟಿಕಲ್ ನಾಲೆಜ್ ಇರೋದಿಲ್ಲ ಅವ್ರಿಗೆ
ಹೌದ ಚಲೋ ಆಯಿತು ಪ್ರಾಕ್ಟೀಕೇಲಿ ನಾಲೆಜ್ ಇರಲ್ಲ ಅಂದ್ರು ಹಾ ಚಲೋ ಅಯಿತು ಹೌದು ಇಲ್ಲ ಪ್ರಾಕ್ಟೀಸ್ ಆದ ಹೇಳ್ ಹಲೋ
ಹಾ
ಹಾ ನಿಮ್ಗೆ ಏರ್ಫೋನಲ್ಲಿ ಕೇಳ್ಸ್ತಾ ಇಲ್ವಾ
ಎಲ್ಲ ಸ್ವಲ್ಪ ಸ್ವಲ್ಪ ಬಹಳ ಅವಾಜ್ ಬರುತ್ತಿದೆ ಅದಕ್ಕೆ ಕ್ಲಿಯರ್ ಆಗಿ
ಹೌದು ಬಾ ಅದು ಕ್ಲಿಯರ್ ಆಗಿ ಕೇಳ್ತಿಲ್ಲ ಫೋನ್ ಸ್ವಲ್ಪ ನಾವು ಸ್ವಲ್ಪ ಬಡವರ ಇದ್ವಲ್ಲಾ ಫೋನ್ ತಗೋದು ನಮ್ಮ ಮನೆಗೆ ಫೋನ್ ಕೊಡ್ಸಿಲ್ಲ ಯಾರು
ಹಂಗೇನಿಲ್ಲ ಇಲ್ಲ ಬ್ರೋ ಎಲ್ಲರೂ ಬಡವರು ಯಾರಲ್ಲಿ ಶ್ರೀಮಂತ ಮನೇಲಿ ಹುಟ್ಟಿದ್ದಿಲ್ಲ ಏ ಹಂಗೇನಿಲ್ಲ ಬ್ರೋ ಈ ಈಗ ಒಂದ್ ಸ್ವಲ್ಪ ಕ್ಲಿಯರ್ ಆಗಿ ಬರುತ್ತತಿದೆ ಆಗಳೇ ಒಂದ್ ಸ್ವಲ್ಪ ಬರುತ ಇದಲ್ಲಾ
ಇಲ್ಲ ನಾನು ನಮ್ ದೋಸ್ತ್ ಯೂಸ್ ಮಾಡಕತ್ತಿದ್ದು ಇಬ್ಬರು ಯೂಸ್ ಮಾಡಕತ್ತಿದೀವಿ ಒಂದು ಅವ್ನುಏರ್ಫೋನ್ ಯೂಸ್ ಮಾಡ್ತ ಇದ್ದೆ ಅವ ಒಂದು ನಾನು ಯ ಯೂಸ್ ಮಾಡ್ತ ಇದ್ವಿ
ಹೌದಾ ಅದಕ್ಕೆ ಒಂದ್ ಸ್ವಲ್ಪ ಹೆಚ್ಚಿಗೆ ವೈಲೆನ್ಸ್
ಹ್ಮ್ ಆಚೆ ತಕೊಳ್ಳಿ ಈಗ ನಮ್ ದೋಸ್ತಗೆ ಫೋನ್ ಮಾಡಿಸಿಂದ ಅಲ್ಲಿ ಎಲ್ಲಾ ನೀವೇ ಅರೇಂಜ್ ಮಾಡ್ಕ ಮಾಡ್ಕೋಬೇಕಾತು ನೋಡಿ
ಹೇ ನಾನ್ ಅರೇಂಜ್ ಮಾಡ್ಕೋ ತಿನ್ ಬಿಡು ಬ್ರೋ ಹಂಗೇನಿಲ್ಲಾ ಬರೀ ಬಾ ಅಂತ ಹೇಳು
ಬ್ರೋ ಅವ್ನು ಎಲ್ಲಾ ಇವನ್ ಬೇರೆ ಕಡೆ ಎಲ್ಲಿ ಫ್ಯಾಮಿಲಿ ಬಿಟ್ಟು ಹೋಗಿಲ್ಲ ಅವನು ಸಿಂಗಲ್ ಅವಾಗ್ಲೂ ನಿಮ್ಮತರ ಈಗ ಅಲ್ಲಿ ಎಲ್ಲ ಏನಾದ್ರು ಕಷ್ಟ ಇದ್ರು ನೀವೇ ಸ್ವಲ್ಪ ನಿಭಾಯ್ಕೊಂಡ್ ಹೋಗ್ಬೇಕು ತಾಳ್ಕೊಂಡ್ ಹೋಗ್ಬೇಕು
ಆಯ್ತಾಯ್ತ ಬ್ರೋ ನನ್ ಮೇಲ್ ಬಿಡು ಅವ್ನು ಅಷ್ಟೇ ನನ್ ಜೊತೆಗಿರ್ಬೇಕು ಸಾಕು ನನ್ ಜೊತೆ ಹೆಚ್ಚು ಚಂದಾಗಿದ್ದ ಅಂದ್ರೆ ನಾನ್ ನೋಡ್ಕೋತ್ ತೀನ್ ಹಂಗೇನೆಲ್ಲಾ
ಅವನು ಅವನು ಒಳ್ಳವ್ ಇದ್ದಾನೆ ಲಾಯಾಲಟಿ ಇದಾನೆ ಅವನು ಯಾರಿಗ ಏನಂಗ ಹಿಂಗ್ ಜಗಳ ಗಿಗಳ ತೆಗಿಂಗಿಲ್ಲ ಬೇರೆ ಕೆಟ್ಟ ಕೆಲ್ಸ ಯಾವ್ದೂ ಮಾಡಂಗಿಲ್ಲ
ಹಾ ಹಾ
ಹ್ಮ್ ಒಳ್ಳೇದ್ ಇದಾನೆ ಅವ್ನು
ಹೌದಾ ಅದೇ ಮತ್ತೆ ಸುಮ್ನೆ ಒಂದಿಷ್ಟ್ ಮಂದಿ ಹಿಂಗ ಇರ್ತಾರೆ ಅಂದ್ರೆ ಆ ಚಲೋ ಚಲೋ ಅಂದಕಿರ ಬಂದ್ಕಿರ ಕಿರಿಕಿರಿ ಮಾಡೋದು ಅದು ಇದು ಮಾಡೋದು ನನ್ಗೆ ಸರಿಯಾಗಿಲ್ಲ ನಾವು ಒಬ್ನೇ ಇರೋದು ರೂಮಲ್ಲಿ ನಂಗ್ ಕಿರಿಕಿರಿ ಬಾಳ ಬರ್ತ ಅಂತ ತ್ತ
ಬ್ರೋ ನನ್ ನಂಬತೆಲ್ಲ ನೀನು
ಆ ನಂಬ್ತೀನ್ ಬ್ರೋ ಅದಕ್ಕೆ ನಿಮ್ ನಿಮ್ ನಿಮ್ ನಂಬೆ ಕಳ್ಸು ಅಂತ ಹೇಳತಿದ್ದು ಇಲ್ಲಿಲ್ಲ ಅಂದ್ರೆ ಕಳ್ಸಂತ
ಹಾ ಬ್ರೋ ನನ್ ಮೇಲೆ ಟ್ರಸ್ಟ್ ಮಾಡು ಅವನು ಒಳ್ಳೆವಿದ್ದಾನೆ ನನ್ ನನ್ನ ಎಕ್ಸ್ಪೀರಿಯನ್ಸ್ ತರ ಅವ್ನಂಗ ಯಾರು ಇದ್ದಿದ್ದಿಲ್ಲಾ ನನ್ಗೂಡಗ
ಹಾ ಹಾ ಹಾ
ಓಕೆತೋ ಹೋಗೊಬ್ರೋ ನಾನು ಅವ್ನಿಗ್ ಫೋನ್ ಹಚ್ಚಿ ಮಾಡ್ತೀನಿ ನಿನ್ಗೆ ಆಮೇಲ್ ಆಮೇಲೆ ಮಾ ಆಮೇಲೆ ಹಚ್ಚ್ತ್ನಿ ಮತ್ತೆ ಬಿಜಿ ಇದ್ದೀನಿ ತೋಡ
ಹಾ ಹಾ ಆಯ್ತ್ ಆಯ್ತು ಬಿಡು ಬ್ರೋ ಹಾ ಹಾ ಗುಡ್ ನೈಟ್ ಬ್ರೋ
ಆಗುದ್ನಾ